ಹಲೋ ಕೇಳಿಸತ್ತಿದಿಯಾ? ಕೇಳಿಸತ್ತಿದಿಯಾ?
ಹಾ ಕೇಳಿಸತ್ತಿದೇ ಹೇಳಿ.
ಹಾ ನನ್ನ ನನ್ನ ಹೆಸರು ಪುಣ್ಯ ಅಂತ ನಿಮ್ಮ ಹೆಸರು?
ಹೌದ ನನ್ನ ಹೆಸರು ನಿಕಿತಾ ಅಂತ ನಿಕಿತಾ. ಏನಿಲ್ಲ ಸುಮ್ಮನೆ ಮಲಗಿದ್ದೀನಿ ನೀವ್ ಏನ್ ಮಾಡ್ತಿದ್ದೀರಾ?
ನಾನು ಸುಮ್ಮನೆ ಸಂಜೆ ಅಲ್ವಾ ಸ್ವಲ್ಪ ವ ಆ
ನಿಮ್ಮ ಹ ಹೌದಾ ಚೆನ್ನಾಗಿರುತ್ತೆ ಅಲ್ವಾ ಸಂಜೇ
ಹಾ ಹ ಸಂಜೆ ಸಂಜೆ ಟೈಮ ಅಲ್ವಾ? ಇದು ವಾತಾವರಣ ಎಲ್ಲಾ ತುಂಬಾ ಸೊಗಸಾಗಿರುತ್ತೆ.
ಓ ಹೌ ದಾ?
ಆಮೇಲೆ ಇವಾಗ ಅ ಬೇಸಿಗೆಗಾಲ ಅಲ್ಲ. ವಾವ್ ಸಂಜೆ ಟೈಮು ಸೂರ್ಯನು ಚೆನ್ನಾಗ್ ಕಾಣಿಸ್ತಿರ್ತಾನೆ ಹೊರಗಡೆ.
ಚೆನ್ನಾಗ್ ಕಾಣಿಸ್ತಿದನೆ ಚಂದ್ರಮಾಮನು ಚೆನ್ನಾಗ್ ಕಾಣಿಸ್ತಾನೆ.
ಚಂದ್ರಮಾಮ ನೈಟ್ ಬರೋದು.
ನೈಟ್ ಒಟ್ಟು ಕಾಣತಾನೆ.
ಆ ಆದ್ರರೆ ಸೂರ್ಯ ಸೂರ್ಯ ಯಾವಾಗಲೂ ಸುಡ್ ರ್ತಾನಲ್ವ ಇವಾಗ ಸ್ವಲ್ಪ ಕಾಮಾಗಿರ್ತಾನಲ್ವ. ನೋಡಕ್ ಒಂಥರ ಚಂದ ಅನ್ಸುತ್ತೆ ಅದಕ್ಕೆ ನೋಡಕ್. ನ ಹಂಗೆ ನಡಿಯನ ಸ್ವಲ್ಪ ಹೊತ್ತು ವಾತಾವರಣ.
ಇದೆ ನಿಮ್ಗೆ ಸೂರ್ಯ ಮುಣಗೋದ್ ನೋಡ್ತಿದ್ರೆ ಏನ್ ಅನಿಸ್ತಾ ಇದೆ.
ನಾನು ಮುಳುಗ್ಬೇಕು ಅವನ ಜೊತೆ ಅನ್ನಿಸ್ತಿದೆ.
ಹೌದಾ.
ಹೌದಾ ನಿಮ್ಗೇನು ಅನಿಸುತ್ತೆ.
ಏನು ನಿಮಗೇನ್ ಅನ್ಸುತ್ತೆ.
ತಂಪಾದ ಗಾಳಿ ಬರ್ತಾ ಇರುತ್ತೆ ನೋಡ್ಕೊಂಡು ಸಾಂಗ್ ಇದು ಹಾಡು ಕೇಳ್ಕೊಂಡು ಇರ್ಬೇಕ ಅನ್ಸುತ್ತೆ ನಂಗೆ.
ಹ್ಮ ಹಂಗೆ. ಹಂಗೆ ಚೆನ್ನಾಗಿರುತ್ ಒಂಥರ. ನಿಮ್ಗೆ ಸಂಜೆ ಟೈಮ್ ಟನಾ ಬೆಳಗ್ಗೆ ಟೈಮ್ ಇಷ್ಟನ ಮಧ್ಯಾಹ್ನ ಟೈಮ್ ಇಷ್ಟನ ಇಲ್ಲ ರಾತ್ರಿ ಇಷ್ಟನ.
ನಂಗೆ ಜಾಸ್ತಿ ಅಂದ್ರೆ ರಾತ್ರಿ ಇಷ್ಟಾ.
ಯಾಕೆ ದೆವ್ವಗಳು ಬರುತ್ತೆ ಅಂತನಾ.
ದೆವ್ವಗಳು ಇಲ್ಲ ರಾತ್ರಿ ಏನಂದ್ರೆ ಜನ ಎಲ್ಲಾ ಮಲ್ಗಿರ್ತಾರೆ ಮತ್ತೆ ಚೆನ್ನಾಗಿರುತ್ತೆ ನೈಟ್ ಶಾಂತವಾಗಿರುತ್ತೆ.
ನಾವು ವಾ ಯಾರು ಇರಲ್ಲ ವಾಕ್ ಮಾಡ್ಬೋದು ನೈಟು ಕಿಟಕಿ ಪಕ್ಕ ಕುತ್ ಸಾಂಗ್ ಕೇಳ್ಬೋದು. ಮತ್ತೆ ಸಾಂಗ್ ಕೇಳ್ಕೊಂಡು ಮಸ್ತ್ ಇರುತ್ತೆ ಗೊತ್ತಾ ಆ ಗಾಳಿ ತಂಪಾದ ಗಾಳಿ ಬೀಸುತ್ ತೆ ಮಸ್ತ್
ಆತರ ಚೆನ್ನಾಗಿರುತ್ತೆ. ಹ್ಮ್ ನಂಗೆ ನೈ ನನಗೂ ನೈಟೇ ಇಷ್ಟ.
ಚೆನ್ನಾಗಿರುತ್ತೆ ನನಗೂ ನೈಟೇ ಇಷ್ಟ ರಾತ್ರಿ ರಾತ್ರಿ.
ಹೌದಾ ಮತ್ತೆ ಹಕ್ಕಿಗಳು ಶಬ್ದ ಕೇಳೋ ಕಳ್ಸಲ್ಲ.
ಸಂಜೆ ಟೈಮ್ ಕೇಳ್ಸುತ್ತೆತಾನೆ ಹ್ಮ. ಏನು ಸೌಂಡೇ ಇರಲ್ಲ ಫುಲ್ಲು ನಾ ಪ್ರಶಾಂತವಾಗಿ ಅನಿಸುತ್ತಲ್ವ ಅದಕ್ಕೆ ಇಷ್ಟ ನನಗೆ ನೈಟು.
ಹೌದು ಈಗ ಏನ್ ಮಾಡ್ತಿದ್ರಿ.
ಇವಾಗ್ ಅದೆ ಹೇಳಿದ್ನಲ್ವಾ ನಡಿಯಕ ಅಂತ ಬಂದೆ ಆಚೆ ಸ್ವಲ್ಪ
ಹೌದಾ ನಾನು ನಾನು ಮೊಬೈಲ್ ನೋಡ್ ಇದ್ದೆ ಮತ್ತೆ ಏನು ವಿಶೇಷ ಇರ್ಲಿಲ್ಲ.
ಜಾಸ್ತಿ ಜಂಗಮವಾಣಿ ಯೂಸ್ ಮಾಡ್ತೀರ ಅನ್ಸುತ್ತೆ ಫ್ರೀ
ಹೌದು ನಾವು ಜಾಸ್ತ್ ಈ ಜಂಗಮವಾಣಿ ಯೂಸ್ ಮಾಡ್ತೀನಿ ತುಂಬಾ. ನಿಮ್ಗೆ ಹೇಗೆ ಗೊತ್ತಾಯಿತು ಪುಣ್ಯಶ್ರೀ ಅವರೇ.
ಅಂದರೆ ನೀವು ಅಂದ್ರಲ್ವ ಇವಾಗ ಮೊಬೈಲ್ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅದಕ್ಕೆ ಫ್ರೀ ಟೈ ಇದಿದ್ದಾಗ ಅಲ್ಲ ಹ ಹೌದು. ಹೌದು ನಾವು ತುಂಬಾದಿ ಕೊಂತೀವಿ ಜನಗಳು ಮಾತಾಡಿದ್ರೆ ಸಾಕು ನಾವು ಅವ್ರ ಬಗ್ಗೆ ತಿಡ್ಕೊಂಬಿಡ್ತೀವಿ ಬೇಗ.
ಕಲೋಜಿ ಕಲ್ತಿದ್ದೀರನ್ಸುತ್ತೆ.
ಹಾಂ ಎರಡು ವರ್ಷ ಮಾಡಿದ್ದೀನಿ ಸೈಕಾಲಜಿ. ಪಿ ಎಚ್ ಡಿ ತೊಗೊಂಡ್ಬಿಟ್ಟಿದ್ದೀನಿ ಪಿ ಎಚ್ ಡಿ ಅದರಲ್ಲಿ ಹಾ.
ದ್ದೀರಾ ಓದ್ ತಿದ್ದೀರ ಏನಾದ್ರು ವರ್ಕ್ ಮಾಡ್ ಕೆಲ್ಸ ಮಾಡ್ತೀರಾ.
ಹ ನಾನು ಓದ್ತನೂ ಇದ್ದೀನಿ ಈ ಕಡೆ ಮನೆಯಲ್ಲೂ ಇರ್ತೀನಿ. ಅಂದ್ರೆ ನಾನು. ಕಾಂ ಏನು ಏನೋ ಮನೇಲ್ಲಿ ಕುೂತ್ಕೊಂಡು ಎಕ್ಸಾಂ ಬರಿತರಲ್ಲ ಅದಕ್ಕೇ ಏನಂತಾರೆ ನಿಕಿತ ಅವರೇ.
ಕರೆಸ್ಪಾಂಡಿಂಗ್ ಕಟ್ಟಿದ್ದೀವಿ ನಿಕಿತಾ ಅವ್ರೇ ಕರೆಸ್ಪಾಂಡಿಂಗ್. ಮನೇಲ್ಲೇ ಮನೇಲ್ಲೇ. ಪಿ ಎಚ್ ಡಿ ಅದನ್ನು ಕಲಿತಿದ್ದೀನಿ ಆಮೇಲೆ. ಹಾ ಸುಮ್ಮನೆನೂ ಇರ್ತೀನಿ ಮನೇಲಿ.
ಗ್ರೇಟ್ರೀ ನೀವು ಗ್ರೇಟ್ರೀ.
ನಾವು. ತುಂಬ ಗ್ರೇಟೇ ಜನಗಳೆಲ್ಲ ಗ್ರೇಟ್ ಗ್ರೇಟ್ ಅಂದ್ಕೊಂಡು ಅಂದ್ಬಿಟ್ಟು ಈ ಥರ ಕೆಲಸ ಎಲ್ಲ ಮಾಡ್ತೀವಿ.
ಹೌದಾ ಮತ್ತೆ ನಿಮ್ಗೆ.
ಹ್ಞೂ ನೀವು ನೀವೇನು ಮಾಡ್ತಿರೋದು ನಿಕಿತಾ ಅವರೇ.
ನಾವ ನಾವು ಓದ್ತಿರೋದು.
ಓ ಓದ್ತಿದ್ದೀರಾ
ಹ್ಮ್
ನಿಕಿತಾ ಅವ್ರೇ ನೀವು ಏನ್ ಒದ್ತಿರೋದು.
ನಾನು ನರ್ಸಿಂಗ್ ಓದ್ತಿದ್ದೀನಿ.
ನರ್ಸಿಂಗ್ಗು. ನಿಖಿತಾ ಅವರೇ ನೀವು ಯಾಕ್ ನರ್ಸಿಂಗಸೂಸ್ ಹಾ.
ತರದ ಹಾಡುಗಳು ಇಷ್ಟ.
ನನಗೆ ಮೆಲೋಡಿ ಸಾಂಗ್ಸು ಗೊತ್ತು ತಾನ ಮೆಲೋಡಿ ಸಾಂಗ್ಸು. ಆ ಥರ ಇಷ್ಟ ನನಗೆ. ಫುಲ್ಲು ಮೆಲೋಡಿ ಆಗಿರ್ಬೇಕು. ಸಾಂಗು ಈವ್ನಿಂಗ್ ಟೈಮಲ್ಲಿ ಸಂಜೆ ಟೈಮಲ್ಲಿ ಕೇಳಕ್ಕೆ ಚೆನ್ನಾಗಿರುತ್ತೆ.
ಹೌದಾ
ನಿಕಿತವರೇ ನಾನು ಎಲ್ಲೋ ಕೇಳಪಟ್ಟೇ ನಿಮಗೆ ಅದೇನೋ ಡಿಂಗ್ಚಕ ಡಿಂಗ್ಚಕ ಸಾಂಗಿಸ್ ಅಂತೆ ಯಾವಾಗ್ಲುವೇ.
ನಿಮಗೆ ಹೆಂಗ ಗೊತ್ತಾಯ್ತು ಯಲ್ ಕೇಳ್ಪಟ್ರಿ.
ನನಗೆ ನಿಮ್ಮ ವಾಯ್ಸಲ್ಲೇ ಗೊತ್ತಾಯ್ತು ನೀವು ಸಾಂಗ್ ಅಂದ ತಕ್ಷಣ ನನಗೆ ಗೊತ್ತಾಗ್ ಬಿಡ್ತು. ನಿಮಗೆ ಡಿಂಗ್
ಓ ಅದೇ ಹೆಂಗೆ ಕೇಳ್ತೀರಾ ನೀವು.
ನಿಮ್ಗೆ ನನಗೆ ಮೃದುವಾದ ಹಾಡುಗಳು ತುಂಬಾ ಇಷ್ಟ. ಮತ್ತೆ ರಾತ್ರಿ ಸಮಯದಲ್ಲಿ ಮೃದುವಾದ ಹಾಡು ಗೊತ್ತಿಲ್ಲ ಏನ್ರೀ ನಿಮ್ಗೆ.
ಗೊತ್ತು, ಗೊತ್ತು ಅದೇನು ರಾತ್ರಿ ಸಮಯದಲ್ಲಿ ಯಾವ ಸಾಂಗು ಇಷ್ಟ ರಾತ್ರಿ ಸಮಯದಲ್ಲಿ.
ರಾತ್ರಿ ಸಮಯದಲ್ಲಿ ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಬಂದೆ. ನೀವ್ ಅಷ್ಟ ಅದ್ರಲ್ಲಿ ಏನೋನ್ ನಕ್ ಬಿಟ್ರಿ.
ಮತ್ತೆ ನೀವು ಅದೇನೋ ಅನ್ನಕ್ ಬಂದ್ರಿ ನಿಕಿತಾ ಅವರೇ ನಾನ ಏನೋ ಅಂತಕ್ ನಾ ಹೇಳ್ತೇನೆ ಎಲ್ಲ ಇವಾಗ.
ಹ
ನಿಮ್ಗೆ ನಿಜಾ ಡಿಂಚಕ-ಡಿಂಚಕ ಸಾಂಗ ಇಷ್ಟ ಇಲ್ವಾ.
ನು ಪ ಇನ ಡಿಂಚಕ್ಕ- ಡಿಂಚಕ ಅಂದ್ರೆ ನನ್ಗೆ ಗೊತ್ತಾಗ್ತಿಲ್ಲ ನೀವು ಏನ್ ಮಾತಾಡ್ತಿದ್ದೀರಾ ಪುಣ್ಯಶ್ರೀ.
ಮಂದು ಅದು ಫುಲ್ಲು ಬೇಸು- ಮತ್ತೆ ಡಿ ಜೆ ಎಲ್ಲ ಇರುತ್ತಲ್ ಅದು ಡಿಂಚಕ- ಡಿಂಚಕ ಸಾಂಗ್ ನಮ್ಮ್ ಕಡೆ ಎಲ್ಲ ಡಿ ಜೆ ಡಿ ಜೆ ಅಂದಮೆಲೆ ನಮ- ಕಡೆ ಎಲ್ಲಾ ನಮ್ ಕಡೆ ಎಲ್ಲ ಡಿಂಚಕ ಡಿಂಚಕ ಸಾಂಗ್
ಹೌದಾ ರಾತ್ರಿ ಹಾಡೋ ಕೇಳೋ ಅನುಭವನೇ ಬೇರೆ ಇರುತ್ತೆ ನಿಮ್ಗೆ.
ನಮಗೆ ಹೇಳಿದ್ಮೇಲ್ವ ನಿಮಗೆ ಫುಲ್ ಮೆಲೋಡಿ ಸಾಂಗ್ಸ್ ಇರಬೇಕು ಅಂತ. ಆಮೇಲೆ ಸ್ವಲ್ ಏನಾದ್ರು ಆ ವಿಶೇಷವಾದ ವಿಶೇಷ ಅದು ಹೆಂಗೆ ವಿಶೇಷವಾಗಿ ಮಳೆ ಬರುತ್ತೆ. ಯಾವಾಗಲೂ ನಾರ್ಮಲ್ ಆಗ್ತಾನೆ ಬರುತ್ತೆ.
ಇಲ್ಲ ಅದೇ ವಿಶೇಷವಾಗಿ ಯಾವಾಗ್ಲು ನಾವು ಇಲ್ಲಿ ಕೇಳಿ ಕೇಳಿ ಪುಣ್ಯಶ್ರೀ ಅವರೇ ಹೇಳ್ತೀನಿ ಇವಾಗ ಇವಾಗ ಬೇಯಿಸಿದ ಈಟೈಮ್ ಅಲ್ಲಿ ಬೆಸ್ಟ್ ಬೆಸ್ಗೆ ಸಮಯದಲ್ಲಿ ಸಡನ್ ಆಗಿ ಒಂದ್ಸರಿ ಮಳೆ ಬಂತು ಅಂದ್ರೆ ಅದಕ್ಕೆ ಅದೇ ವಿಶೇಷ- ವಾದ ಮಳೆ ಗೊತ್ತಾ ನಿಮ್ಗೆ ಕಾಫಿ ಇಷ್ಟನಾ,,,, ಟೀ ಇಷ್ಟನಾ
ನಿಮ್ಗೇನ ಇಷ್ಟ ಅದೆೇ ಇಷ್ಟ ನಿಕಿತಾವ್ರೆ ನನಗೆ.
ಅದೇ ಹೆಂಗೆ ನಮಿಷ್ಟ ನೀವ ಹೇಳ್ತೀರಾ ನೀವ್ ಯಾರು ಅಂತಾನೆ ನಂಗ ಗೊತ್ತಿಲ್ಲ, ನೀವ್ ಯಾರು ಅಂತಾನೆ ನಂಗ ಗೊತ್ತಿಲ್ಲ.
ಮತ್ತೆ ಇರಿ ನಾವು ಹೇಳ ತನಕ ನೀವು ಯಾಕೆ ನಿಕ್ಕಿತವ್ರೆ ಸುಮ್ಮನೆ ಒಟ ವಟ ಒಟ ವಟ ಅಂದಕೊಂಡು.
ಯವ್ವಾಏನ್ರೀ ಹಿಂಗ್ ಮಾತಡ್ತೀರಾ ಅನ್ ಆ ಪರಿಚಯ ವ್ಯಕ್ತಿಗೆ
ಯಾವ ವ್ಯಕ್ತಿ? ಯಾವ ವ್ಯಕ್ತಿ ನಿಕಿತಾ ಅವ್ರೆ.
ಅ ಪರಿಚಯ, ಅಪರಿಚಯ ವ್ಯಕ್ತಿ
-ಅಪರಿಚಿತ ಅದು. ಅಪರಿಚಿತ ವ್ಯಕ್ತಿ. ಅದೇ ನಿಕಿತಾ ಅವ್ರೆ ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ ಆ ಥರ ಅಲ್ಲಾ. ಅಂದರೆ ನನಗೆ ನಿಮ್ಮ ವಾಯ್ಸ್ ಕೇಳಿಸಕೊಂಡು ನನಗೆ ನಿಮ್ ಹಾಗೇ ಟೀ ಟೀದು ಯಾವ್ದು. ಕ ಕರಿ ಕರಿ ಚಹಾ ಇಷ್ಟ ನಾನೇಲೂ ಕೇಳ್ಪಟ್ಟೆ ಅದಕ್ಕೆ ನನ್ಗೂ ಅ
ನೀವ್ ಹೆಂಗ ಕೇಳಿದ್ರಿ, ನನ್ಗೇನ್ ಕರಿ ಚಾಯ್ ಇಷ್ಟ ಇಲ್ಲ ನಂಗೆ.
ಕರಿ ಚಾಯ್ನ್.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
ನನ್ನ ಎಲ್ಲ ಕೇಳ್ಪಟೆ ನೀವು ಸುಳ್ಳು ಹೇಳ್ತಿದ್ದೀರಾ ನಿಖಿತ ಅವ್ರೆ ನನ್ಗೆ ನಿನ್
ಅಯ್ಯೋ ಅದೀ ಹೆಂಗ್ರೀ ನಾನ್ಯಕ್ ಸುಳ್ಳು ಹೇಳ್ತೀರಿ ನೀವ್ ಯಾರಿಗ್ ನೋಡಿದೀರ ನೀವ್ ಯಾರ್
ಇಲ್ಲರೀ ನಾನು ಸೈಕಾಲಜಿ ಮಾಡಿದ್ದೀನಿ ನನಗೆ ಗೊತು ಎಲ್ಲ.
ಅದನ್ ನೀವ್ ಹೆಂಗ್ ಹೇಳ್ತೀರಾ ನಾನ್ ಹೇಳೇ ಇಲ್ಲ ಕರಿಚಾ ನಾನ್ ವರ್ಡೇ ಯೂಸ್ ಮಾಡಿಲ್ಲಾ.
ಖರೀಚ ನನಿಗೆ ಗೊತ್ತಲ್ವ ನಿಕ್ಕಿತವ್ರೆ ಏ ನನ್ ಸೈಕಾಲಜಿ ಮಾಡಿದ್ದೀನಲ್ವಾ ಮನ್ಷ ರು ಹೆಂಗೆ ಎಂತವ್ರು.
ನನ್ ನನ್ ಮಾತ್ ನನ್ ಮಾತೆ ಆಡಿಲ್ಲ ಅದ ಹೆಂಗ ಹೇಳ್ತೀರ ನೀವು.
ನೀವು ಈ ತರ ಈ. ನೀವು ಅದನ್ನ ಹೇಳ್ಬೇಕಂತ ಅಲ್ಲ ನಿಕ್ಕಿತವ್ರೇ ನೀವು ಮಾತಾಡೋವೇ ಇರು ತ್ತಲ್ವಾ. ಅದ್ರಲ್ಲೇ ನಾನು ತಿಳ್ಕೊಂಡ್ ಬಿಟ್ಟಿರ್ತೀನಿ ನಡಿ ನಡಿ ನಡಿ ನಡಿ ಹಿಂಗೆ. ಹಿಂಗೆ ಮಾಡ್ತೀರಲ್ಲ ಹಂಗಾದ್ರೆ ನಿಮ್ಗೆ ಖರೀಚ ಇಷ್ಟ ಇಲ್ಲ.
ನಮ್ಗೆ ಕರಿಚಾ ಇಷ್ಟ ಇಲ್ಲ ನಂಗೆ ಟೀ ಇಷ್ಟ ಟೀ ಕಾಫಿ ಇಷ್ಟ. ಕಾಫಿ ಜಾಸ್ತಿ ಕಾಫಿ ಇಷ್ಟ.
ನಿಕಿತ ಅವ್ರೇ ನೀವು ಒಂದೊಂದ್ ಸಲಿ ಒಂದೊಂದ ತರ ಅಂತಿರ ನಿಕಿತ ಅವ್ರೆ ನನ್ಗೆ ಅದಕ್ಕೆ ನನ್ಗೆ
ನೀವು ನೀವ ಅದೇ ಹೆಂಗ್ರಿ ನನ್ಪಸ್ ಟೈಮ್ ಮಾತಾಡ್ತಿದೀನಿ ನಿಮ್ಗೆ ಅದ ಹೆಂಗ್ ಹೇಳ್ತೀರಾ ಹಾ.
ಹೇಳಿಲ್ವ ನಿಖಿತ ಅವರೇ ನಾವು ಸೈಕಾಲಜಿ ಮಾಡಿದ್ದೀವಿ ಅಂತ.
ಏನ್ ಸೈಕಲಜಿ ಮಾಡಿದ್ರೆ ನನ್ ಮುಖ ನೋಡಿಲ್ಲ ನೀವು ನನ್ ಮಾ ಅಷ್ಟೇ ಕೇಳ್ತಿದೀರಿ ಅದ ಹೆಂಗೆ ಹೇಳ್ತೀದೀರ ನಾನ್ ಏನು ನೀವ್ ಕೇಳದಕ್ಷ್ಟೇ ರಿಪ್ಲೈ ಕೊಡ್ತಿದೀನಿ ನೀವು ಏನೇನೋ ಹೇ ಕೊಂಡಿದ್ದೀರಾ ಸರಿ ಸರಿ ಪುಣ್ಯಶ್ ರೇ ನಿಮ್ ಜೊತೆ ಮಾತಾಡಿ ನನ್ಗೆ ತುಂಬಾ ಸಂತೋಷವಾಯ್ತು ಮತ್ತೆ ಸಮಯ ಸಿಕ್ಕಾಗ ಮತ್ತೆ ಕರೆ ಮಾಡಿ.
ನಿಖಿತವ್ರೆ ಇರಿ ಇರಿ ನಿಕಿತಾವ್ರೆ ನಾನು ಹೇಳದ್ ಕೇಳಿಸ್
ಇದೀನಿ ಇದೀನಿ ಟೈಮ್ ಆಗೋಯ್ತು ಮತ್ತೇನ್
ಹೋಗಿ ನಿಕ್ಕಿತ ಅವ್ರ ನಾನು ಮತ್ತೆ ಮಾಡೋದಲ್ಲ ಹೋಗಿ ಬಾಯ್.